ಹಲೋ
ಹೇಳ್ರಿ
ಚೆನ್ನಾಗಿದ್ದೀರಿ
ಹ್ಮರೀ ನೀವರಿ
ನಾವು ಚೆನ್ನಾಗಿದ್ದೀರಿ ಏನ್ ಮಾಡಕತ್ತೀರಿ.
ಏನಿಲ್ಲ ರೀ ಸುಮ್ ಹಿಂಗೇ ಕೂತಿದ್ವಿವರಿ.
ಹೌದ್ರಿ
ಮಾಡ್ಬೇಕ ನೋಡ್ರಿ ನಿಮ್ದು
ನಾವು ಮಾಡ್ಬೇಕು ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದಾರ.
ಹುರಿ ಚೆನ್ನಾಗಿದರಿ ನೀವ್ರಿ
ನಮ್ಮ ಮನೇಲಿ ಎಲ್ಲಾರೂ ಚೆನ್ನಾಗ
ಏನ್ ಮಾಡಕತ್ತೇರಿ ನೀವು
ಏನ್ ಇಲ್ರಿ ಪಟಂಗ ಒಳಗಲ್ಲಿ ಫ್ರೀ ಆಡ್ತಿದ್ದೀವಿ.
ಹೌದರೀ ಮಳೆ ಏನಾದ್ರ ಇದಯಾ ಆಕಡೆ
ನಮ್ ಕಡೆ ಮಳೆ ಇಲ್ರಿ ಬರೇ ಗಾಳಿ ಗಾಳಿ ಗಾಳಿ
ಇದನ್ನು ಬರೇ ಅದೇ
ಏನ್ ನಡದತೇ ಮತ್ತೆ ಕೆಲ್ಸ
ಏನಿಲ್ಲರೀ ಸಂಜೆಕ ಅಡ್ಗೆ ಮಾಡ್ಬೇಕು ನೀವ್ರೀ
ನಮ್ಮ ಮನೆಲ್ಲಿ ನಮ್ಮ ಅಕ್ಕ ಅವ್ರ ಮ್ಯಾಟರ್ ನ್ಯಾಗ ಏನ್ ಟೆನ್ಷನ್ ಇಲ್ರಿ.
ನೀ ಏನೇ ಅದೃಷ್ಟವಂತದಿ ನಮಗೆ ಬುಡಸೋರ ಯಾರ ಇಲ್ಲಾರಿ ನಮ ತಂಗಿ ಇದ್ರ ವೇಸ್ ರೀ ಅದ ಮಾಡದೇ ಇಲ್ಲ ಕೆಲ್ಸ.
ನಿನ್ ತಂಗಿ ಮಾಡಲ್ರಿ ನಾ ಮಾಡ್ತೀನ ನೋಡ್ರಿ ನಮ್ಮ ಮನ್ಯಗ್ ಜಿಗ್ಗೆ ಮಾಡ್ತನ್ರೀ ನಾನು
ನಮ್ಮ ತಂಗಿ ಅಂತ್ರು ದಂಡ ಪಿಂಡ ಒಂದೇ ಸೂರಿ ಮಾತಾಡಕ್ ಒಂದೇ ಸೂರಿ ಏನ್ ಕೆಲ್ಸ ತಲೆ ಮಾಡಲ್ಲ.
ನಮ್ಮಕ್ಕನು ಏನು ಕೆಲ್ ಲ್ಸನೆ ಮಾಡದಿಲ್ಲ ಯಾಕೋ ಇವತ್ ಸಂಜೆ ಮಾಡಕತ್ತಾರ. ಡೇಲಿ ಅಂತೂ ಎಳ್ಳೆ ಬಾರ್ದರ್ರಿ ಅದು ವಟ್ಟೆ ಮಾಡಲ್ಲರಿ ಈ ಕಡೆ. ಚರಿಗೀಕಡಿಡಲ್ಲ ಒಂದ ಪ್ಲೇಟ್ ಯಾರಾದ್ರೂ ಉಂಡ ಇಟ್ಟದ್ದ ಒಯ್ಯದಿಲ್ಲ ತನ್ನ ಪ್ಲೇಟ್ ತಾನೆ ಒಯ್ಯಲ್ಲ ಇದ್ದಲ್ಲಿಗೆ ಕುಳು ಇದ್ದಲ್ಲಿಗೆ ನೀ
ಒ ಹೌದೇನ್ರಿ.
ಹ್ಮ್ ನ್ರಿ.
ಯಾಕ ಬಾಬಾ ಅಂತಾರಲ್ರಿ ಹೋರಿ ತಗೋರಿ.
ನಮ್ಮಲ್ಲಿ ಮಾತಾಡಲ್ರಿ ನಿಂಬಲ್ಲಿ ಯಾರ ಬಾಬಾ ಅನ್ನಕತ್ತಾರಲ್ರಿ.
ರಿ ತಗೋರಿ ಹೋರಿ.
ನಿಮ್ಮ ಪಾಪು ಚೆನ್ನಾಗೈತಿ.
ಹೂ ರೀ ನಿಮ್ದು ರೀ.
ಏ ನಮ್ಮದಿನ ಮ್ಯಾರೇಜ್ ಇಲ್ರಿ.
ನಿಮ್ಮ್ ಅಕ್ಕಂದ್ರಿ ಪಾಪು.
ಏ ನಮ್ಮ ಅಕ್ಕನ್ ಪಾಪು ಏನ್ಹೇಳ್ ಇತರಿ ಎಷ್ಟು ಸಕ್ಕತ್ತಾಗ ಐತಿ ಎಷ್ಟ ಸೈಕಾಗ ಆಡ್ತನ್ ಗೊತ್ತೇನ್ರಿ ನಿಮಗ.
ಹಂಗಂದ್ರ ಏನ್ರೀ ಸೈಕಾಗಿ ಅಂತಂದ್ರಿ.
ಸೈಕ್ಂದ್ರ ಗೊತ್ತಿಲ್ರಿ.
ಇಲ್ಲಾರಿ.
ಸೈಕಂದ್ರೆ ಸ್ವಲ್ಪ ಚಂದ ಅಂತ.
ಹೌದಾ.
ಹೌದ್ರಿ.
ಯಮ್ಮ ಅಕಿ ಕೊಂಡ ನ ತಮ್ಮಟಿ ಸಾರ ಮಾಡ್ತನ ಎ ಯಾರೋ.
ಹಾ ಟೆಲ್ ಮೀ.
ಹೆಲೋ.
ಊಟಕ್ಕೆನ್ ಮಾಡ್ತಿದ್ದಿ.
ನಾವು ಏನಿಲ್ಲರಿ ಸ್ವಲ್ಪ ದೋಸೆ ಇಟ್ಟಿತ್ತು ದೋಸೆ ಮಾಡ್ತಿದ್ದೀವಿ ನೀವು.
ನಾವಾ ಮುದ್ದೆ ಬೆಳೆ ಸಾಂಬಾರ್. ಕುರ್ಚಿ ಕುಂದ್ರ ಹೌದ್ ನಮ್ಮ ಮನೆಯಲ್ಲಿ ಇಬ್ಬರೂ. ವಯಸ್ಸಾಗಿರೋ ಮುದುಕರದಾರೀ.
ಹೌದ್ರಿ. ಐ ಎಂತ ಮಾಡಕ್ ಕೆಲ್ಸ ಐತೇನ್ರೀ ಹೌದರಿ ಇದೇನ್ ಅಯ್ಯಯ್ಯ ನನ್ನ ಕರ್ಮ ಹಾದಿ ನೆದರು ಬೀದಿ ನೆದರು ಮಂದಿ ನೆದರು
ಈಗ ಕೆಲ್ಸ ಆಯ್ತೋ ಮಕ್ಕಳಾ ಹಾದಿ ಕಣ್ಣು ನಮ್ ಪಾಪುನ ಎತ್ಕೊಂಡೆನ್ರಿ ನಾನು ನಮ್ಮ ಅಕ್ಕನ ಪಾಪುರಿ ಇದರಿ.
ನಿಮ್ಮ ಪಾಪು ಇಲ್ವಾ.
ಏ ನಮದಿನ ಮ್ಯಾರೇಜ್ನೇ ಆಗಿಲ್ರಿ.
ನಮ್ಮ್ ಮೈದ್ನ ಅದನ್ರಿ ಮಡ್ಕೊಂತರಿ ಏನ್ರರಿ ನೀವು.
ಏ ನಾವೆಲ್ಲಾ ಮಡಕಳಲರಿ.
ಯಾಕ್ರಿ?.
ವಯಸ್ಸಲ್ದ ವಯಸ್ ಮಡಿಕೆಬಾರದರಿ.
ನಾವ್ ನೋಡಿ ಮಾಡ್ಕೊಂಡಿದ್ದೀವಿ ನಮ್ಗೆ ಏನಾಗಿದೆ.
ಅಯ್ಯ ಹ ಒಂಬತ್ ವರ್ಷದಕಿ ಹಡದಾಳ. ಗೊತ್ತೇನ್ರಿ. ಒಂಬತ್ತು ವರ್ಷದ ದುಡುಗಿ ಅಡದೈತಲ್ರರಿ ಒತ್ತುರ್. ೀನ್ನ ಆಮ್ಮ ಕರ್ಚಿ ಕ ಆದ ನ ಕೊರ್ ಹ ಹಡದಾಳ.
ಹೌದನ್ರಿ.
ಅದುದು ಚ ಅದೇ ಹಾ ಹೇಳ್ರಿ.
ಕೇಳ್ರಿ ಏನ್ ನಡ್ದದ್ರಿ ಮತ್.
ಅಲ ಒಂಬತ್ತು ಮಾತ್ ಏನ್ ರಿ. ಅಣ್ಣ ಕೂಡ ಅಣ್ಣ ಟೇಶನ್ ಕ ಹಾಕ್ಯಾರ.
ಏನ್ ವದರತ್ತಿ.
ಹಾ ಚನ್ನ ನಿಗದ ಚಂದ ಹ ಹ.. ಚೆನ್ನಾಗಿದ್ದೀರಿ ಮನೆಯಲ್ಲಿ ನಿಮ್ ಮನೇಲಿ ಯಾರಾರು ಎಷ್ಟ್ ಜನ ಇರ್ತೀರಿ. ಹ ಅಂತ ಆ ಯಾರ ಯವನ ಅರುಗತ ನ ಮಾನಂದ ಲ. ಸಣ್ಣವಗೆಷ್ಟ್ಟ. ಅ ಇದು ಬ್ಯಾಡ್ ನ್ಯೂಸ್ ರೀ ಗುಡ್ ನ್ಯೂಸ್ ಯಾವತ್ತು ಆಗಲ್ರರಿ ಅದು ಬರ ಬ್ಯಾಡ್ ನ್ಯೂಸ್. ಚೆಂದ ಕಾಯಿಬಿಟ್ಟ ಅವ್ರ ಜಗತನಾಗ್.
ಹೌದ ಏನ್ರಿ.
ಹ್ಮ್
ನೀವಾದ್ರೂ ಗುಡ್ ನ್ಯೂಸ್ ಮಾಡಬ.
ನಾನು ಗುಡ್ ನ್ಯೂಸ್ ಮಾಡುತ್ತೀನಿ ಎಲ್ಲರ ಕೇಳಿ ಇವಗೆ ನಿಮಗೆ ಮಾಡುತ್ತೀನಿ ಇವಬಿಟ್ಟು. ನರ್ಮಂದ. ಏನರೀ?................ ತೋ ಎಂತ ಮಂಲಿ ತರ ಮಾತಾಡ್ತೇರಿ ನಿಮ್ಗ್ ಸ್ವಲ್ಪನ ಆ ಆದಿಲ್ರರಿ ಸೆನ್ಸು ಕಾಮನ್ ಸೆನ್ಸ ಅಂತ ಅಂಬದು.
ಎಲ್ಲಾ ಇದ್ದಾರಿ ಎಲ್ಲಾ ಇದ್ದಕ್ಕೆ ಮಾತಾಡ್ತಿದ್ದೀನಿ ನೀವೇ ತರ ಮಾತಾಡ್ತಿರಲ್ಲ. ಸೇಮ ಟು ಯು.
ಏನ್ ಸೇಮಟಿವವ್ರೀ ಸ್ವಲ್ಪನೇ ಅರ್ಥ ಆದದ ಇಲ್ಲ ನಿಮ್ ಮಾತಿ ಕಾ ನೋಡಿ ಹೆಂಗ ಮಾಡ್ತಾನ ನೋಡ್ತಾನ ಅವ. ಏ ನೀ ಹೊಡದಿ ನಿಮ್ ತರ ನಾವ್ ಮಾಡಲ್ ರೀ ಯಾವತ್ತು. ಹ ಎಂತ ಮ್ಯಾಂದಿವಿ ತರ ಮಾತಾಡತೇರಿ.
ಚೌಡಪ್ಪ ಅಂತ ಒಬವ್ನ್ ಅದನ್ ರೀ ರಾಯಣ್ಣ ಅಂತ ಒಬವ್ನ್ ಅದನ್ ರೀ ಯಾರ್ ಮಾಡ್ಕತ್ರಿ ನೀವು.
ಅವ್ರ ಇಬ್ಬ್ರನ್ನ ಎಲ್ಲ ಎನ್ ಮಾರಿಬೇರಿ.
ಅದಕ್ ರೀ ಯವ್ವ ನಿಮ್ನ ಮಾರಿ ಬರ್ತೀವಿ.
ಏನ್ ನೀ ಯಕಡೆ ಮಾತಾಡ್ತೀರಿ ಕರ ಕಟ್ಟಿ ಕರ ಕಟ್ಟಿ ಆಮೇಲೆ ಬಾಯಲನ ಮಾತಾಡ್ರಿ ಕೈಲನ ಮಾತಾಡ್ರಿ ಏನ್ ಮಾಡಕೆಲ್ಸ ಇಲ್ಲಾ ಅನಸತದ್ ಮೋಸ್ಟ್ ಲೀ
ಮಾಡ್ತಿದ್ದೀನ್ ರೀಚ
ಯಾಡ್ ಏನ್ರೀ
ಚಟ್ನಿ ಮಾಡ್ತಾ ಮಾತಾಡ್ತಿದನ್ರಿ ನನ್ಗೆ ಯಾಕ ಕೆಲ್ಸಾ ಇಲ್ಲಾ
ಚಟ್ನಿ ಮಾಡಕತಿರೇನರಿ
ಹಾ ರೀ ಮತ್ತ ದೋಸೆದೋಳಗ ಚಟ್ನಿ ಬೇಕಲ್ರರಿ ಟೊಮೆಟೊ
ತ್ತೋ ಟೊಮೆಟೆ ಚಟ್ನಿ ಮಾಡಲ್ರಿ ದೋಸೆದಲ್ಲೆಲ್ಲಾ
ಬೆಳಿಗ್ಗೆ ಕೊಬ್ಬರಿ ಚಟ್ನಿ ಮಾಡಿದ್ದೇರಿ
ಬರ್ತಾವಂತ
ಹಾ ಆಲೂಗೊಡ್ಡೆ ಪಲ್ಯಾ
ಇ ಒತ್ತಿಯರಿಗೆ ಎಂಬತ್ತು ಆರರಿಗೆ ನೂರು ಇವಾಗ ಸ್ವಲ್ಪ ಲೈಟ್ ಬಂದ ನೋಡ್ರಿ
ಹೌದೇ ಏನ್ರಿ
ಹುಂ ರಿ
ನಮ್ ಮನೇಲಿ ಎನಿ ಟೈಮ್ ಇರ್ತ್ರಿ ಎನ್ ಮೆಟ್ರ ಐತ್ರಿ
ನಮ್ ಮನೇಲ್ಲಿ ಇನ್ ಮೆಟ್ರ ಐತ್ರಿ ಆದ್ರೆ ಬೇರೆ ಕಡೆ ಎಲ್ಲಾ ಇವಾಗ ಬಂತ ರಿ ಅಂತ ಹೇಳನ್ರೀ ನಮ್ಮ ಮನೆಯಲ್ಲೇ ಕೊಡ್ಸಿವವ್ರಿ ನಾವು ನೀವ್ ಎಷ್ಟ ಸಾವಿರದ ಕುಡಿಸಿರಿ ನಾವ್ರಿ ಒಂದ್ ನಲ್ವತ್ತೈಐದ ಸಾವಿರದ ಐತಿ ನಲವತ್ತೈದು ಸಾವಿರದರಿ ನಮ್ದು ಒಂದು ಅರವತ್ತಐದು ಎಪ್ಪತ್ತೈದ್ ಐಯ್ತ ನ್ ನೋಡ್ರಿ
ಹೌದ್ರಿ ನಾಳೆ ಬಂದ್ ನೋಡ್ತೀನ ತೊಗೋರಿ
ಎಷ್ಟ ವರ್ಷ ಬಾಳತದ್ರಿ ನಿಮ್ದು
ನಮ್ದು ಒತ್ರಿ ಒಂದ್ ಹತ್ತಹನೇರಡು ವರ್ಷ
ಏನ್ರೀ ಹತ್ತ ಹೆರಡು ದಿವಸ ಹತ್ತ ಹನ್ನೆರಡು ವರ್ಷ ಹೋತದ್ರಿ ಅದ ಹೌದ್ರಿ ನಮ್ದು ಗ್ಯಾರಂಟಿ ಇಪ್ಪತ್ ವರ್ಷ ಕೊಟ್ಟಾ ರೀ
ಹ ರೀ ನಮ್ದು ಅಷ್ಟೇ ಕೊಟ್ಟಾರೀ ಮತ್ ಹೇಳಕ್ ಆಗಲ್ವಲ್ಲ ಅದಕ ಹನ್ನೆರಡು ವರ್ಷ ಬರ್ಬೋದೇನೋ
ಯ ಯೋ
ಏನಾಯ್ತರಿ
ನಾ ಏನ್ ಆಗಿಲರೀ ಸಿದ್ರಾಯ ಮಾಮ
ಈ ಕಡೆ ಮಾತಾಡಮ್ಮ ಯಾವ ಕಡೆ ಮಾತಾಡ್ತೀಯಾ
ಏ ಅಮ್ಮ ಸ್ವಲ್ಪ ಇಲ್ಲಿ ಜಾಸ್ತಿ ಜನ ಅ ಊಸ ಅವ್ರಲ್ಲಾ
ಒಳಗಡೆ ಹೋಗಮ್ಮ ನೀನೇನ್ ದೊಡ್ಡ ಕತ್ತಿಯಾಗಿ ಹೊರಗಡೆ ಕುಡತ್ತಿಯಾ
ಏನ್ ನಮ್ ಕಡೆ ಎಲ್ಲಾ ಹೀಗೆ ರೀ ನಾವು ಎಲ್ಲಾ ಚಿಕ್ಕ ಚಿಕ್ಕ ಬಟ್ಟೆ ವ್ರಿ ಮತ್ತೆ ವಯಸ್ಸಾಗೀರತ್ತಾರಲ್ರೀ ಅವ್ರಗ್ ಸೂಜಿ ಮಾಡಿ ಸತ್ತ ಹೋಡಿ ವ್ರಿ ನಾವು
ನಿಂಬಲ್ಲಿ ಎಂತಾ ಚಟಾ ಅದಾವಲರೀ
ಕರೆ ಅಂದ್ರ ಸತ್ ಹೋಡಿತಾರ ವಯಸ್ಸಾದವ್ರ ಇಟ್ಗಳಲಾಲ್ಲ ಅಲ್ಲಿ ರೋಗ ಬರ್ತದ ಉಂಟು ಇಟ್ಟುಕೊಳ್ಳಲ್ಲ ಇಟತಿ ಗಿ ಸತ್ ಎಷ್ಟು ವರ್ಷ ಆಗ ಇರ್ತೆ ನನ್ಗೆ ಹೂ ನೋಡ್ರಿ ನಮ ಪಾಪುಗ ಕೆಮ್ಮು ಆಗ್ಬಿಟ್ಟಿದೆ ರೀ
ನೀವೇ ಹೆಚ್ಚಿದ್ರಿ ಅಂತ ನಿಮ್ಗೆ ಆಗಿತ್ತಲ್ಲಾ ಮೊನ್ನೆ
ನಾವ್ ಅಚ್ಚಿಲ್ರಿ ನೀ
ಮತ್ತ ಯಾರ ಹಚ್ಚರೀ
ಅದು ನಮ್ ತಮ್ಮ ಹಚ್ಬಿಟ್ಟನ್ರಿ
ಹೌದನ್ರಿ
ಹೌದ್ ನೋಡ್ರಿ
ನಮ್ಮ್ ಮನೇಲಿ ನನ್ ಮಗನಿಗೂ ಕೆಮ್ಮ ಹಚ್ಚಿ ಬಿಟ್ಟಿದ್ದಾರೆ ಅವ್ರು ಚಿಕ್ಕಮ್ಮ
ಹೌದ್ರಿ ನಮ್ಮ್ ಮನೇಲಿ ನಮ್ ತಮ್ಮ ಹಚ್ಚಿದಾರೆ ಆದ್ರೆ ನನ್ಗೆ ಕೂಡ ಹಾಗೆಐತ್ರಿ
ಕೆಟ್ಟ ದಂಡ ಪಿಂಡರಿ ನಮ ತಂಗಿ ಕೆಮ್ಮ ಹಚ್ಬಿಡ ಬಾಯಿ ಮುತ್ ತ್ತ್ ಕೊಡ್ಬೇಡಂದ್ರೆ ಕೊಡ ಕೊಡ್ತಲ್ರೀ ಕೆಮ್ಮಗ ಟೈತ್ರಿ ನಿನ್ನೇ ಹಾಸ್ಪಿಟಲ್ ಹೋಗಿ ಬಂದಿವವರಿ
ಹೌದ್ರಿ ನಿನ್ ಇವಾಗ ಕೆಮ್ಮ ಸ್ವಪ್ ಕಡಿಮೆ ಆಗೈತೆ ಏ ನ್ರಿ
ಹಾ ರೀ ಎಣ್ಣೆ ಅದು ಕೊಟ್ಟಾರಿ ಹಾಕಿ ವಲ್ರಿ ಸ್ವಲ್ಪ ಕಮ್ಮಿ ಆಗ್ಯದ್ರಿ ಪರವಾಗಿಲ್ಲ
ನಿಮ್ಮ್ ಮನೆಯಲ್ಲಿ ಮಕ್ಕ ದಂಡಪಿಂಡ ಆದ್ರೆ ನಮ್ಮ್ ಮನೆಯಲ್ಲಿ ನಮ್ಮ ಅಕ್ಕ ದಂಡಪ್ಪಿಂಡ ನಮ ನಮ್ಮ್ ಮನೆಗ ನಮ್ ಅಕ್ಕ ದಂಡ ಪಿಂಡ ಅದಾಳ್ರಿ
ಹೌದೇನ್ರಿ ನಿಮ್ಮಕ್ಕ ನೋಡಕಿ ಸೈಲೆಂಟ್ ತರ ಕಾಣ ತಾಳವ ಹಂಗ್ ಯಾಕ್ ತಂಗಿರ
ಅಯ್ಯಯ್ಯೋ ನೀವ್ ಒಂದಿನ ಇರ್ರಿ ನಿಮ್ಗೆಲ್ಲಾ ಹೆಂಗ್ ಮಾಡ್ತಾಳಂದಿ ಒಂದ್ ದಿನ ಇರ್ತ ನಮ್ಮ ಒಂದು ಸುಮ್ ಒಂದು ಟೀ ಶರ್ಟ್ ಕೊಡ ಅಂದ್ ಬಿಡು ಆ ಕಡೆ ಒಳಗ ಕಳ್ ಬಿಡ್ತಾರೀ ನಿಮ್ಮ್ ಮನೆ
ಅಯ್ಯಯ್ಯೋ ನಮ್ ತಂಗಿತರಾ ಏನ್ ನಿಲ್ವಲ್ಲ ಬಿಡಮ್ಮ ಮನಿಗ್ ಬೀರ ಬಂದ್ರೆ ಸಾಕು ಅಯ್ಯೋ ದೊರ್ಬುಟ್ಕೊಂಡ್ ನೋಡ್ತಾಳೆ ಯಾಕ ಬಂದಿದಾರ ಇವ್ರು ಅಂತ
ಹಾ ಅವ್ರಗ್ ಗೊತ್ತಿರಲ್ಲ ಏನ ನೋಡ್ತಾಳ ತಗೊಳಮ್ಮ
ಏ ಆತರ ನೋಡಲ್ ಎಲ್ಲ ಪರಿಚಯ ಇರೋಲ್ಲೇ ಬರ್ತಾರೆ
ಮತ್ ಯಾಕ ಬಂದಾರಂತ ತಿಲಕಂತಲ ಅಲ್ರೀ ಆಕಿನು
ಈ ಹಂಗಲರೀ ಕೆಟ್ಟು ದೃಷ್ಟಿಯಿಂದ ನೋಡಕ್ತಿವ್ರ ಯಾವಾಗ ತೊಲತಾರ ಯಾವಾಗತಾರ ಯಾಕ್ ಬಂದವ ಅಂತ ಅಂತಾಳ್ರಿ
ಹ್ಮ್ ಸರಿ ತೋರಿ ಕಟ್ ಮಾಡ್ತ್ ನೋಡ್ರಿ
ಹಾ ಬಡ ಹ್ಮ್ ಹ್ಮ್